ಹಲೋ ಹಲೋ ಹಲೋ ಹಲೋ ಹಲೋ. ಹಲೋ.
ಹಲೋ. ಮಾತಾಡ್ಡ ಗಡಮ
ಹಲೋ.
ಅಲೋ ಕೇಳ್ ಸುತ್ತ ಕೇಳ್ ಸುತ್ತ ಕಣ ಮಾತಾಡೋ.
ನೀ ಮಾತಾಡುಯೋ.
ನಾ ಮಾತಾಡ್ತಾವನಲ್ಲೀ.
ಹಲೋ ಹಾ ಈಗ ಕೇಳಸ್ತಾವ.
ಹ ಸರಿ ಎಲ್ಲಿದ್ದಾರೆ.
ಹಳಿ ಹಳಿ ಹಳು. ನಾವ ಇಲ್ಲೇ ಹೊರ್ಗಡೆ ಬಯದು ಹೇಳಿ ಸ.
ಹೊರ್ಗಡೆ ಬೈಂದಾರ.
ನನ್ಗೆ ಕೇಳಿಸ್ತದಲ್ಲ.
ಹ ಕೇಳ್ಸಿದ್ದೆ ಇವಾಗ ಕರೆಕ್ಟ್ಗ ಕೇಳ್ಸದ ಅಲ್ಲಿತ್ ಕಬಡಿ. ನಾಮ ಇಲ್ಲಿ ಹೊರ್ಗಡೆ ಬಂದಿವನ್ ಸರ್ ವಲ್ತವಕ. ಹೊರ ತಕ ಬಂದಿದ್ದೀವಿ ಸರ್ ಹ್ಮ್. ವಲ್ದಲ್ಲಿ ಒಂದ ಬೋರ್ ಚೆಕ್ ಮಾಡ್ಸ್ಬೇಕಾಗಿತ್ತು ಸರ್. ಅದಕ್ ಬಂದಿದೀವಿ ಕೊಡ್ವೆ ಕೊಡ್ವೆ ಬೈ. ಕೊಳವೆ ಬಬಿ ಓಡಿಸ್ಬೇಕಾಗಿತ್ತು.
ಹ್ಮ್.
ಅದಕ್ಕೆ ಬಂದಿದೀವಿ ಸರ್ ಕೊಳವೆ ಹೊಡಿಸ್ಬೇಕು ಇವಾಗ.
ಮಾಡ್ಸದ್ರಾ.
ಸರ್ ನಿಮ್ಗೆ ಯಲ್ಲಾರೂ ಗೊತ್ತಾ ಸರ್ ನಿಮ್ಗೆ ಚೆಕ್ ಮಾಡೋರು.
ಗೊತ್ತ ಸರ್ ಒಬ್ರು.
ಹ್ಮ್.
ಆದ್ರ ಕಾಯ್ಬೇಕಾಯ್ತ್ ನಿಮ ಅವರು ಬರೋ ತನಕ.
ಸರ್ ಇನ್ನೇನು ಮಾಡೋಕ್ಕಾಗೋದು ಕಾಯಿದೆ ಸರ್.
ಅವರು ಸಿಕ್ಕಿ ಅವ್ರ ಹತ್ರ ಮೆಸೇಜ್ ಮಾಡಿ ಅವ್ರದ ಅಡ್ವಾನ್ಸ್ ಪೇ ಮಾಡಿ ಅವ್ರ ಬರತ್ತನ ಕಾಯಬೇಕ
ಹಾ ಸರ್ ಎಷ್ಟು ಸರ್ ಅಡ್ವಾನ್ಸು
ಅಡ್ವಾನ್ಸ್ ಹೆಂಗಾದ್ರರು ಒಂದ ಐದು ಹಾಕಿಸುತ್ತಾರೆ
ಹ ಸರ್ ಮಿಷಿನ್ ಅಲ್ವಾ ಸರ್ ಚೆಕ್ ಮಾಡೋದು ಅವರು
ಹಾ ಯಾವ್ದೋ ಮಿಷೀನ್ ಅಲ್ಲಿ ಚೆಕ್ ಮಾಡ್ತಾರ
ಹೂ
ಮಾಡ್ತಾರೆ ಒಟ್ನಲ್ಲಿ
ಬುಕ್ ಮಾಡ್ಮೇಲೆ ಎಷ್ಟು ಜನ ಬೇಕು ಸರ್ ಅವ್ರು ಬರಬೇಕು ಅಂತ ಅವ್ರು
ಅವರೇ ಹೇಳ್ತಾರೆ ಇಂಥ ದಿನಕ್ಕೆ ಬರ್ತೀವಿ ಬರ ದಿನ ಬರ ದಿನಾ ಅಥವಾ ಬರ ನಾಳೆಏನಂಗ ಅಡ್ವಾನ್ಸ್ ಪೇ ಮಾಡೋದು
ಹಾ ಸರ್
ಹ್ಮ್ ಬಂದ್ಮೇಲೆ ಫುಲ್ ಎಲ್ಲಾ ಇದ್ದಿ ಒಡಸ್ ಬಿಟ್ಟೆ ಹೋಗದು ಹ್ಮ್ ಸುಮ ಫೈನ್ ಕೊಟ್ಬಿಟ್ಟು ಹೋಗಲ್ಲ ಬರ್ಲಿಲ್ಲ ಅಂದ್ರೆ ದುಡ್ಡೇ ಬೇಡಾ ಅಂತಾರೆ
ಹ
ಹ್ಮ್
ಎಷ್ಟ್ ಅಡಿಗಿ ತೋರ್ತಾರೆ ಸರ್ ಅವ್ರ ನೀರ್ ಬರ್ಬೇಕು ಅಂದ್ರೆ
ಹಾ
ಎಷ್ಟ ಅಡಿ ತೊಡ್ಬೇಕು ಸರ್ ಅದು ನೀರ್ ಬರ್ಬೇಕು ಅಂದ್ರೆ ಇವಾಗ
ಅವರೇ ಹೇಳ್ತಾರೆ ಅವರು ಪಾಯಿಂಟ್ ಕೊಡತಾರಲ್
ಹಾಂ
ಹ್ಮ್ ನಿಮ್ದು ಯಾವ ಸೈಡ್ ಇರೋದ ಹೇಳಿ ಜಮೀನು.
ಸರ್ ಮೇನ್ ರೋಡ್ ಸರ್.
ಮೇನ್ ರೋಡ್ ಅಂದ್ರೆ ನಿಮ್ ಅಕ್ಕ ಪಕ್ಕ ಇದಾರ ಹೋಳೆ ದಂಡೆ ಅಥವಾ ನಿಮ್ಮ್ ಅಕ್ಕಪಕ್ಕ ಯಾವುದಾದರೂ ಬೋರ್ಗಳು.
ಬೋರ್ಗಗಳು ಇವೆ ಸರ್ ಇಲ್ಲಿ.
ಅವ್ರಿಗೆ ಎಷ್ಟುಅಡಿಗೆ ಬಂದಾವೆ.
ಏನ್ ಸರ್ ಅವ್ರ್ದು ಎಲ್ಲ ಒಂದ್ ಮುನ್ನೂರು ಅಡಿ ಮೇಲೆ ಬಂದಿದೆ ಸರ್ ನೀರು. ಮುನ್ನೂರ ನಾನೂರು ಅಡಿ ಬಂದಿದೆ ಸರ್
ಅವರು ಹಂಗ್ರ ಒಂದು ನಾನುರೂ ಅಡಿ ಟಾರ್ಗೆಟ್ ಮಾಡ್ಕೊಳ್ಳಿ.
ನಾನು ರೆಡಿನೆ
ಹೆಂಗಾದ್ರು ಅವ್ ಬರ್ತಾರ ಅವ್ರ ಹೇಳ್ತಾರ ಇಷ್ಟ ಅಡಿ ನೀರ ಸಿಕ್ತ ಅಂತ. ಅಡಿಗೆ ಗೊತ್ತಿಲ್ಲ ಸರ್ ಎಷ್ಟ ಅಂತ ಕೇಳ ವಿಚಾರಸ ಬೇಕು. ಬೋರ್ ಹೋಡಯವರಿಗೆ ಬೋರ ಹೋಡವರ್ಗೆ.
ಹಾ ಹಾ ಸರ್.
ಬೋರ್ ಹೊಡೆಯ ಅವ್ರಗೆ ನೂರು ನೂರ ಹತ್ತು.
ನೂರ ಹತ್ತು ಸರ್ ಒಂದ ಅಡಿಗೆ ಸರ್. ಕೇಸಿಂಗ್ ಪೈಪು ಎಷ್ಟು ಸರ್ ಅದಕ್ಕೆ.
ಒಂದ್ ಅಡಿ ಕೇಶನ್ ಪೈಪ ಅವ್ರೆ ಅವ್ರೇ. ಅವ್ರೇ ಬಿಡ್ತ ಒಟ್ಟಿಗೆ ಎಲ್ಲ ಸೇರಿನ ಹೇಳ್ತಾರ ಅವ್ರಿಗೆ.
ಹಾಂ ಸರ್ ಡ್ರಿಪ್ ಪೈಪ್ ಮಾಡ್ಬೇಕ್ರ ಸರ್.
ಮಾಡ್ರರಿ ಬನ್ನಿ ಡ್ರಿಪ್ ವ್ಯಾಪ್ ಏನಾದ್ದು ಏನ್ ಎಷ್ಟ ಎಕ್ರ ಇದ್ರರು ಉಂತಮ ಜಮೀನು. ಹ್ಮ
ನೀನ್ ಮಾತಾಡ್ಮೇಲೆ ನಂಗ್ ಬತದ.
ನಮ್ದು ಅಷ್ಟೇ ಕನ್ನಡಿ ಡ್ರಿಪ್ ಎಷ್ಟಕ್ರ ಇದ್ದು ಸರ್ ನಿತ್ರ
ನಮ ತಮ್ಮ ಒಂದ್ ಎಕರೆ ಇದೆ ಸರ್ ಒಂದ್ ಎಕರೆ ಇದೆ ಸರ್
ಎಗ ಒಂದ್ ಎತ್ರಗ ಏನು ಡ್ರಿಪ್ು ಅಷ್ಟೆಂತ ದುಡ್ಡಗಳ ಏನೊಂದ್ ಮೂವತ್ ನಲ್ ಸಾವಿರ ಹೊಸತಾಗಿ ಖರ್ಚ ಇತ್ತ
ಮೂ ಅತ್ನ
ಒ ಮೂವತ್ ಸಾವಿರ ಖರ್ಚು ಆಯ್ತ ಒ ಮೂವತ್ ಸಾವಿರ ಖರ್ಚ ಆಯ್ತ ಅಷ್ಟೇ
ಹಾ ಸರ್ ರಿಪೈಪ್ ಮಾಡೋರು ಇದ್ರ ಸರ್ ಅವರು ಹೆಂಗ್ ಮಾಡ್ಬೇಕು
್ರೀ ಪೈಪ್ ಮಾಡದೇನಿಲ್ಲ ಹೋಗ ತಗೋ ಬರದ್ ನಿಮ ಅದೇನಂತ ಕೆಲ್ಸ ಅಲ್ಲ ಡ್ರಿಪ್ೈಪ್ ಮಾಡ್ಕೊಳ್ಳದ ಏನಂತ ದೊಡ್ಡ ಕೆಲ್ಸ ಅಲ್ಲ
ಹಾಂ ಹೆಂಗೆ ಸರ್ ಹೇಳ್ಕೊಡಿ ಸರ್ ಟ್ರಿಪ್ೈ ಮಾಡೋದು
ಡ್ರಿಪ್ ವೈಪ್ ಮಾಡೋದು ನಮ ಡ್ರೈಪೈಪ್ ನಾಮ ಮಾಡಡಿಲ್ಲಾ
ಏನಾದ ಏಳ್ಟನು ಗ್ಯಾನ್ ಗಟ್ಟವನನೆ ಏನ್ ತಪ್ಪ ಸರ ಹೇಳಏ ಬಿಡಿದಿ ಯಾನ ಬಂದ ಹೇಳ್ಟ್ಟು ಹಳ್ಳೆ ತಗದ್ಬಿಟ್ಟು ಕ್ಯಾಪ್ ಹಾಕ್ಬೇಕು ಒಂದ್ ಎರಡ್ ಬೆಂಡ್ ಕ್ಯಾಪ್ಗಳ ಎಷ್ಟಏ ಮೇನಾರ ೋಳು ಅದ್ಬಿಟ್ಟ ಗೊತ್ತಿದ ಕೂತಿಯಲ್ಲ ಆ
ಹಂಗ ಂಗ ಗೊತ್ತಾ್ರ ್ರಿ ನ್
ಏನಾರ ಇ ಗೊತ್ತಿರ್ಬೇಕ ಬಿಡ ಆಚೋರಿ ಇಚೋರಿ ಸರ್ ಎಕ್ರಗ ನ ಒಂದ ನಲ್ವತ್ ದ ಪೈಪಗಯ್ತಾನೋ ನೀ ಯಾ ಅಂಡೈನು
ಹ
ಅಲೋ ಹಲೋ
ನ
ಹಾ ಆ ಚಾಟ ಜಿಪಿಟಿಗೆ ಹೋಗ್ಬಿಟ್ಟು
ಆಂ
ಯಾವ್ದಾರ ಬಗ್ಗೆ ತಕ್ಕ ಟಾಪಿಕಾ ಕೂತ್ಕ ಏಳು
ನಳಗ್ ಹೇಳ್ಬಾಡಕ್ಕ ಕಪಿತ್ುಲ ಕತ್ ನಾನ್ ನೋಡು ಬೋದ್ಬುಟ್ಟಿ ತರ ಎಲ್ಲ ಏನ್ ಹೇಳ್ಬೇಡ
ತಪ್ಪಾಗ ಮಾತಾಡೋದು ಜಾಸ್ತಿ ಕಡ ನೀನು
ಹ್ಮ್ ಮತ್ತ ಇರ ಒಂದ ನಿಮಿಷ ಏ ತನಕ ಏನಾರ ಒಂದು್ ಮಾತಾಡಂ
ಯಾರ ಟಾಪಿಕ್ ಎತ್ಕೋಬೇಕಕ್ ಪಟ್ಟ ನು ನೀನ್ ಅದ್ೇ ಏಳರು ಆಯತ ಅದೇ ಏಳ ಗದಡ್ ಗಡ್ಡ ಅಂತ ೇನು ಅದ್ನೇ ನ ಏಳುದ್ನೇ ನೀನು ಅದ್ನೇ ಯ ಮುಂದ ವರ್ಷ ಅದ್ನೇ ಮುಂದ್ುವರ್ಷ ಮುಗ್ದೋಗೋದ್ ಬಿಡಿದೆ ಈಗ
ಮೂರ್ ಇಂಚ್ ಪೈಪ್ು ಅವಾ ನಾಕು ಇಂಚ್ ಪೈಪ್ ಆಾಕಳಿ ಲೈನ್ಗ ಒಂದು ತೂತ್ ಮಾಡದ ಬತ್ತ ಡ್ರಿಪ್ ಪೈಪ್ ಡ್ರಿಪ್ ಪೈಪ್ ತೂತ್ ಮಾಡದ ಬತ್ತಾ
ಹ್ಮ್
ಆದ ಒಂಥರ ಮೂಳ್ ಮೂಳ್ ಕಣ್ಣಗ ಇತ್ತ ಅದ್ರಲ್ಲಿ ಶಶ ಒಂದಡಿ ಒಂದು ಒ ವರಡಿ ಎರಡು ವರೆಡಿನ ಒಂದ ವರೆಡಿನ ಎಷ್ಟ ಗ್ಯಾಪ್ ಪುಟ್ಕೊಂಡ ನಮ್ ತೂತ್ ಮಾಡಕೋದ ಪೈಪ
ಹಾಂ ಸರ್
ಅದಕ್ಕೆ ಡಿಿಪ್ಪು ನಿಪ್ಪಲ್ಗಲ್ತರ ್ರಿಪ್ಪಾ ಒಂಥರ ಶಿಕ್ಷತ್ ಬತ್ತಾದ್ರರು ನಿಪ್ಪತ್ಗಳು ಏನೋ ಅಂತಾರ ಅದ ಅದ ಸಿಕ್ಸ್ಕೊಂಡು ಒಂದ್ ಎರಡ್ ಎರಡಿ ಡ್ರಿಪ್ ಆಚಕ್ ಬಿಡ್ಕಳೋದು ಪೈಪ್ ಅಡೆ ಅಡೆ ಒಂದು ಇಕಡೆ ಒ ಅಡೆ ಒಂದು ಇಕಡೆ ಒಂದು ಅಂತ
ಹ ಸರ್
ಹಳ್ಳ ತೊಬಿಟ್ಟ ಬಿಟ್ಬಿಡ ಹಳ್ಳ ತೊಬಿಟ್ಟು ಒಳಕ್ ಹಾಕ್ಬಿು ಪೈ ಮೇಲ್ ಬರ್ಬೇಕು ಡ್ರಿನ್ ಪೈು ಮುಂದೆ ಒಂದ್ ಲೆಂತ್ ಒಂದ್ ಎರಡುವರೆ ಬಿಟ್ಟಿರ್ತಾರಲ್ಲ ಅದು ಅದ್ರ ಮೇಲೆ ಮಣ್ ಮುಚ್ಚ
ಒಂದ್ಸಾಲ ಎಷ್ಟ್ ಮಾಡ್ಬೇಕು ಸರ್ ಒಂದ್ ಸಾಲ ಎಷ್ಟ್ ಮಾಡ್ಬೇಕು ಸರ್ ಎಷ್ಟ ಎಷ್ಟ ಅಡಿ ಎಷ್ಟ ಅಡಿ ಕಟ್ ಮಾಡ್ಬೇಕು ಸರ್ ಅದಾದಿ ಪೈಪ್ನ
ಅದ ಒಂದುವರಡಿ ಗ್ಯಾಪ್ ಅನ್ನ ಕೊಟ್ಕೊಳ್ಳಿ
ಹ
ಒಂದ ಒಂದಪ ಒಂದ ಒಂದ ಇದರಿಂದ ಒಂದ ಒಂದ ಒಂದಕ್ಕ ಒಂದ್ ವರ್ಡಿನಂಗ್ ಕೊಟ್ಕಿ ಏಳ್ ಅಡಿಯನ ಕೊಟ್ಕೊಳ್ಳಿ ನಿಮ್ಗೆ ಹೆಂಗ್ ಬೇಕಂಗ
ಹೌ ಸರ್
ಈಗ ಕಬ್ಬು ನೀವು ಕಬ್ಬು ಹಾಕ್ತರಿ ಅಂದ ನೀವು ಪಟಡಿಸ್ತಿದರಿೀ ಎಷ್ಟ ಅಡಿ ಪಟ ಆಡಿಸ್ತಾರಿೀ ಕಬ್ಗ
ಸರ್ ನೀವು ನಾವು ಐದ್ ಅಡಿ ಡಿಸ್ತೀವಿಿ ಸರ್ ಇಲ್ಲ ನಾಲ್ಕ್ು ಅಡಿ ಡಿಸ್ತೀವಿಿ ಸರ್ ಒಂದೊಂದು ಆರಡಿಗೂ ಓಡಿಿಸ್ತಾರಸ ಆರ್ ಆರ್ಡಿಿಗೆ ಓಡಿಸ್ತಾರ ಸರ್
ಹ್ಮ್ ಹಂಗೆ ತಗೊಳ್ಳಿ ನೀವು್ ಆರಡಿ ಓಡಿಸ್ತಿರುವ ನಿಮ್ ಡ್ರಿಪ್ಲಿ ನಿಮ್ಮ ಲೆಂತ್ ಒಂದ್ ಲೆಂತ್ ಪೈಪ್ ತಕಂದ್ರ ಮೂರ ಅಡಿ ಒಂದ ತೂತ್ ಮಾಡ್ಕೊಂಡಿದ್ರು ಆಯ್ತ ಆದ್ರೆ ನಿಮ್ ಆತರ ಮಾಡ್ಕೊಬಾರ್ದು ಕಬ್ಬಗೆ ಅಂತ ನೀ ನಾರ್ಮಲು ಎಲ್ಲ ಹೆಂಗಗೆ ಏಡು ಏಡುವರೆ ಅಡಿ ಹಂಗ್ ಗ್ಯಾಪ್ ಗ್ಯಾಪ್ ಬಿಟ್ಕ ತೂತ್ ಮಾಡ ಅಕ್ಕಂಡ ್ರಿಪ್ ಪಾಕ ಹತ್ರ ಹಂಗ ಹಾೊಳ್ಳೋದು ಆಕ ನೀ್ ಮಾಡ್ಕಬಬೇಕು ಪರಿ ಕಬ್ಬಗೆೇ ಅಂದಬಿಟ್ಟೆ ಡ್ರಿಪ್ ಮಾಡ್ಕೊಕಕ್ಾಗಲ್ಲ
ಹ್ಮ
ಹಲೋ
ಹಾ ಹೇಳಿ ಸರ್
ಹಲೋ
ಹಲೋ
ಅಲೋ ಕೇಳಿಸ್ತಿದ್ದ
ಹಾ ಕೇೇಳಸ್ತದ
ಕಬ್ಗೆ ಅಂದಬಿಟ್ಟು ಡ್ರಿಪ್ ಮಾಡ್ಕೊಳಕ್ ಆಗಲ್ಲ
ಹಾ ಸರಿ ಮತ್ತೆ ತರಕಾರಿಗೂ ಆರ್ ತರಕಾರಿಗೂ ಆಗ್ಬೇಕು ಸರ್ ಆತರ ಸಹ ತರಕಗ್ ಹೋಗ್ಬೇಕು
ಅದೇ ಅದೇ ಅದೇ ತರಕಾರಿ ನಿಮು ಜಾಸ್ತಿ ಆಗ್ಲಾ ಬಿಡಲ್ಲ ನಿಮ ಏನಂದ್ರ ಮೂರ ಅಡಿ ಅಗ್ಲ ಬರ್ತಿದ್ರೀ ಅಷ್ಟೇ ಒಂದ್ ಸಾಲಿಂದ ಇನ್ನೊಂದ್ ಸಾಲ ಅದಕೋಸ್ಕರನಿ ನಿಮ್ಗೆ ಮೂರ ಅಡಿ ಡ್ರಿಪ್ ಹಾಕಂದ್ರ
ಹ್ಮ್
ಸರಿಯಾಗಿ ಬಿಟ್ಕೊಂಡ ಹೋಗಬಹುದು ನೀವು ತರಕಾರಿಗೂ ಸರಿಯ ಇತ್ತ ಬೇಕು ಅಂತಂದ್ರ ಕಬ್ಬ ನೀವ್ ನಾಕಕ್ ಅಡಿ ಪಟ ಬಿಟ್ರ ಆ ಕಬ್ಬಿಗೆ ಯಾವ ತರ ಅಗ್ಲಾ ಬೇಕೋ ಅಲ್ಲಿಗೆ ಡ್ರಿಪ್ ಸಿಕ್ಕಸಬಹುದು
ಹ್ ಸರ್ ತರಕಾರಿ ಹಣ್ಣು ಎಲ್ಲಕ್ಕೂ ಎಲ್ಲಕ್ಕ ಹೋಗ್ಬೇಕು ಸರ್ ಆ ಥರಾ ಹೇಳಿ ಸರ್
ಮಾಮೂಲಿ ಆಯ್ತ ಎಲ್ಲ ಕೂ ನೀಮ ಮೂರ್ ಅಡಿ ಎನಂಗ ಹಾರ ಮಾಡ್ಕಳಿ ಎರಡ್ ಅಡಿ ನಂಗ ಹಾರ ಡ್ರಿಪ್ ಹಾಕೋಳಿ
ಹಾ ಸರ್
ಆಗ ನಿಮ್ ಹೆಂಗ್ ಬೇಕಂಗ
ಎಷ್ಟ್ ಇಂಚ್ ಬರ್ಬೇಕು ಸರ್ ಎಷ್ಟ್ ಇಂಚ್ ಪೈಪ್ ಎಷ್ಟ ಎಷ್ಟ ಇಂಚ್ ನೀರ್ಗೆ ಎಷ್ಟು ಇಂಚ್ ಪೈಪ್ ತರಬೇಕು ಸರ್
ನೀರ್ ನಿಮ್ದು ಎಷ್ಟ ಇಂಚ್ ಬರತ್ತದು ಫಸ್ಟ್ ನೀರ್ ಎಷ್ಟು ಇಂಚ್ ಬತ್ತಾ ನೋಡ್ಕಳಿ
ಹ ಸರ್ ಅದ್ರ ಮೇಲೆ ಡಿ
ಆಮೇಲೆ ಲೆಕ್ಕ ನೀರು ಕಡಿಮೆ ಆದ್ರ ನೀರು ಕಡಿಮೆ ಆದ್ರ ಡ್ರಿಪ್ ಸಿ ಇಷ್ಟಮೋಖೆ
ಹಾಂ ಸರ್
ನೀರು ಕಡಿಮೆ ಆದರೆ ಡಿಸ್ಟ್ರಿಪ್ಷನ್ ಓಕೆ ನಿಮ್ಗೆ ಏಳುವರ್ ಇಂಚು ಮೂರ್ ಇಂಚು ನೀರ್ ಬತ್ತದಾದ್ರೆ ಒಂದ್ ಎಕ್ರ ನೀವು ಹಾಯಿಸಸ್ಕೋಬಹುದು ಆದ್ರ ಆಯಸ್ಕೋಬೇಕು ಅಂದ್ರ ಒಂದ್ ಆಳು ಯಾವಾಗ್ಲೂವ ಡೈಲಿ ಬತ್ತ ಇರ್ಬೇಕಯ್ತ ಡ್ರಿಪ್ ಸಿಸ್ಟಮ್ ಆದ್ರ ಯಾರ ಬಂದು ಗೇಟ್ ವ ತಿರುಗಿಸಿ ಬೀಟ್ ಹೋಯ್ತಾರ ನಿ ಮನೆಲಿ ನಿಮ್ ತಂದೆನರಲಿ ನೀವರ ಆಗಲಿ ಬಂದು ಹಾ
ಸ
ಹ
ಹಾ ಸರ್
ಹಲೋ ಹಲೋ
ಹೇಳಿ ಹೇಳಿ
ಡ್ರಿಪ್ ಸಿಸ್ಟಮ್ ಅ ಡ್ರಿಪ್ ಸಿಸ್ಟಮ್ ಆದ್ರೆ ನಿಮ್ ಮನೇಲಿ ಯಾರಾರವಾ ಬಂದು ಬೇಕಾರ ವಾಲ್ ತಿರ್ದ್ಬಿಟ್ಟು ಹೋಗಬಹುದು ಕಟ್ ನೀರ್ ಆದ್ರ ನೀವು ಕಟ್ಕು ನಿಂತ್ಕೋಬೇಕಾಯತ
ಎಡಾ ಎರಡು ನಿಮಿಷ
ಮುಂದ ಬತ್